ನಂಗಸಾರ್ ಹ ಆರಾಮ್ ನೋಡ್ರಿ ಹೆಂಗ್ ನಡದ್ರ ಕೆಲ್ಸ ಅದೆಲ್ಲ
ಏ ಈ ನಡದಾವ್ರಿ ಹೆಂಗಗೆ ಸಣ್ಣ ನಡದಾವ್ರಿ
ಹದ್ರೆ ಮಳೆಯನ ಎಲ್ಲ ರೀ
ಏ್ ಮಳೆ ಏನ್ ಕೇಳಕ್ಕಡಬ ಬಿಡ್ರಿ ಮಳೆ ಬರ್ನೇ ಆೋಗ್ತದ
ಅಂದ್ರೆ ಆರಾಮ್ ಕೆಲಸ ನಡದಾವ್ರೆ ನೀವು
ಏ ಏನಲ್ರಿ ಕಟ್ಟಡ ಕೆಲ್ಸನ ಬಂದಗಾವ
ಯಾಕ್ರೀ ಎಲ್ಲ ಮಳೆ ಇಲ್ಲ ಏನ್ಲಂದ್ರ ಆರಾಮ್ ಕಲ್ಲ ಸಿಗ್ತೇವಲ್ಲ
ಕಲ್ಲ ಸಿಗ್ತಾವ್ರೀ ಸ್ವಲ್ಪ್ ಕೆಲ್ಸ ಸಿಗವಲ್ವ್ರೀ ಮೇಸಗಳಿಗೆ
ಹೌದ್ರಿ ನೀವೇನ ಕಲ್ಲಿಂದ ಅಂದೆ ಇ ಇಟ್ಟಂಗ ಯಾವ್ ನಾಲ್ ಬಕ್ರು ಕೆಲ್ಸ
ಕಲ್ಲಿಂದ ಆದ್ರೀ ಸ್ವಲ್ಪ ಕಲ್ಲನ್ ತರಗೋಳಿ
ಹೌದ ಯಾಕ್ರ ಕಲ್ಲ ಗಣಿಗಾರಿ ಕಮ್ಮಿ ಆಗಿದೆ ಏನ್ರಿ
ಕಣಿಕರಿ ಸ್ವಲ್ಪ್ ಕಮ್ಮಿ ಆದ್ರಿ ಏನ ಏನ ಡಿ ಸಿ ಬಂದ್ ಬಂದ್ ಮಾಡ್ರಿಂತ್ರಿ
ಏ ಹಂಗಗೆ್ಯಾಕ ಮಾಡ್ರಿ ಸರ್ ಹ ಹ್ಮ ಬಾಂಡಗಲ್ಲ ಎಲ್ಲ ಸಿಕ್ತಾವಳ್ರೀ ಮತ್ತೆ ನಿಮಲ್ಲ ಜಾಸ್ತಿ ಸಿಕ್ತಾವ್ರೀ ನೀವು ನಿಮ್ ಕಡ್ಿದ್ದ ಬರ್ತಾವ
ಹೌದೌದ್ರೀ ನಮ್ ಕಲಿದ್ದ ಬರ್ತಾವ ಸ್ವಲ್ಪ್ಪ ನಮ ಕಣಿ ಬಂದ್ ಮಾಡ್ಯಾರೀ ಡಿ ಸಿ ಬಂದ
ಅಂದ್ರೆ ನಿಮ್ ಕಡೆಗಏನ ಇಟ್ಟ ಇಟ್ಟಂಗಗೆ ಆಲ ಬ್ಲಕ್ ಒಟ್ಟಟ ಕಟ್ಟಲ್ಲ ಅಂತನ್ರಿ ಕೆಲ್ಸ
ಕಟ್ಟಡದ ಇಲ್ಲಿ ಮತ್ ದೂರಾಗ ಎಲ್ಲ ಕಲ್ಗೋ ಸಿಗ್ತಾವಲ್ರಿ
ಂಗೆ ಬಾಳ ಮಾಡ್ತಾರೆ ಅ ಕಡೆ ಕಲ್ಲ ಸಿಗಲ್ಲ
ಆ ಕಡೆ ಆ ಕಡೆ ಯೂಸ್ ಮಾಡ್ತಾರ ಈ ಕಡೆ ಇಲ್ಲ ರೀ ಈ ಕಡೆ
ಯಾವ್ದ ಚಲೋ ರೀ ಕೆಲ್ಸ ಕಲ್ಲಿನ್ ಚಲೋ ಏನ್ರಿ ಇಟ್ಟಂಗ ಚಲೋ ರೀ
ಕಲ್ಲಿಿಂದ ಚಲೋ ರೀ ಸ್ವ ದಿನ ಸ್ವಲ್ ಪರಕ್ಷೆ ಬರತ್ತದ
ಹ್ಮ ಹ್ಮ್ ಅಂದ್ರ ಈಟ್ದೇನ್ರಿ ಸರ್ ಬಾಳ
ಹಾ ಸ್ವಲ್ಪ ಏಟಾಗಗ್್ತದೆ ಹಾ ರೇವ
ಇಟ್ಟಂಗಿದ ಸ್ವಲ್ಪ ತಂಪಿರ್ತ ಇರ್ತದೆರಿ ಮನಿ ಅಂದ್ರ ಇದು ಹಟ್ಟಾಗಿ ಹೊಡದಾಗಕ್ತರಿ ಹೊಡದ್ರ ಹೊಡಿತದ ಮೊನ್ ಅದ
ಹೌದ್ರಿ ಅದೆ ಎಲ್ಲಿ ಬಾವರ್ ಬಾಯಿ ಬಲ್ರಿ
ಅದೇ ಇದು ಅಜ್ಜಿಗೆ ಇಳಿಯಲಿ ಅನ್ಸರ್ ಅದು ಕಲ್ಲು ಬಾಂಡ ಕಲ್ಲ ಮನಿ ತೆಳಗ ಅಲ್ಾಗ ಬೀಸ್ ಮಿಂಟ್ ಆಗ್ತಾರಲ್ರೀ ಇ ಕಾಲ ಮಕ್ಳದ ಆಾಕ್ತಾರಲ್ರಿ ಹಳ್ಳ್ಯಾಗ ಎಲ್ದ ಇಳಿಯಲಿ ಏನ್ರರಿ ಅದು ಮನೆಿ
ಕ್ಕ ದೊತ ರತ್
ಹದ ರೀ ಅಕಡೆ ಏನ್ ಇಂಜಿನಿಯರ್ಲ್ಲ ಏನಿಲ್ಲ ರೀ ಪ್ಲಾನ್ ಗೌಂಡಿಗಳದ ಇರ್ತದಾನ ಅಂತನ್ರಿ ಏ ಆ ಕಡೆ ಎಲ್ಲ ಭಾಳ ಚಲೋದ್ರೀ ದಲ್ಲಿ ಬಾರಿ ಚಲೋಾವ್ ಕಡೆ
ಸ ಹದ್ರ ಸ್ವಲ್ ಗೌ ಅವಂಜಿನ ಸರಿ ಅವ್ರು ಹಾಕಂತರಿೀ ಕಾಲಾಮ
ಹ್ಮ ಆ ಕಡೆ ಇಂಜಿನರು ಕಳಸ್ತಾರ
ಕರಸ್ಥರಿ
ಹ ಹಾ ಈ ಕಡೆ ಎಲ್ಲಾ ಸುಮನೆ ಮಿಡಲ್ ಫ್ಯಾಮಿಲಿ ಕರ್ಸಲ್ರಿ ಬಡವ್ರ
ಹ ಬಡವರು ಏನ್ ಕಳಸಲ್ ರಿ
ಆಯ್ತಾ ಅದೇ ಗಂಡೂ ಕೈಲೆ ಕಡಸ ಬಿಡ್ತಾರೆ
ಆ ಹಾರಿ
ಪ್ಲಾನಿಂಗ್ ಏನ ಏನ ಅವ್ರರು ಆಗ್ತಾರನ್ ಅವ್ರೆ ಗೌರ್ಮೆಂಟ್ ರೂಟ್ ಅವರು
ಗೋರ್ಮೆಂಟ್ ಅವರೇ ಆಗ್ತಾರ ಪ್ಲಾನಿಂಗ್
ಹೌದ್ರಂದ ಎಲ್ಲ ಡಬಲ್ ಅಂತಸ ಕಟ್ಟಕ್ ಬರ್ತನ್ ಕಲ್ಲಿಂದ
ಹ ಕಟ್ತರಿ ಅಕ್ಕ ಬಡವರು ಏನ್ ಕಟ್ಟಾರ ಗೌಡ್ರ ಕಟ್ತಾರ ಅವರು ಗೌಡ್ರಗ
ಮೇಲ್ ಕಟ್ಟಕೆ ಬರ್ತದೇಏನ್ರರಿ
ಹ್ಮ್ ಆ ರೀ ಕಲ್ ಮ್ಯ ಕಲ್ಲಿ ಕಟ್ರಿ ಕಲ್ಲಿ ಕಡತಾರೀ ಟೇಂಕ್ ಕಡ್ರಿ ಟ್ಯಾಂಕ್ ಇಡ್ತಾರ ಅಡ್ತ ರ ಕಡಿ ಟಿಂಗ್ಸ್ ಅವ ಗೌಡ್ರ ಕಡತರಿ ಮುಲುಕ ಇಲ್ಲಿ ಬಡವರು ಕಟ್ಟದಾಗ
ಅವ್ರೀ ಎಲ್ಲಾ ತುಟ್ಟಗ್ಯಾವ್ರಿ ಕಲ್ಲು ಹೆಗದ್ರಿ ಕಲ್ಲು
ಕಲ್ಲೋಡ್ರಿ ಅಲೋಗಿ ಗಾಡಿ ಮಾಗ ಕುಡ್ಬೇಕಾದ್ರ ಎಪ್ಪತ್ ರೂಪಾಯಿ ಬೇಕು ಅಂದು ಕಲ್ಲು ಒಂದು ಬಾಂಡಗಲ್ಲ ರ
ಈಟ ಹೆಂಗ ಅಂದ್ರೆ
ಇತ್ತ ಹೆಂಗ ಅಂದ್ರೀ ಆಯ್ತ್ರಿ ಅದು ಎಂಟ ರೂಪಾಯಿ ಒಂಬತ್ ರೂಪಾಯಿ ಅದ್ರಿ
ಒಂದಕ್ಕ ರೀ
ಒಂದುಕ್ಕೆ ರೀ
ಹ ಎಲ್ಲ ಕಾಸ್ಟ್ಲಿ ಆದ್ರೆ ಈಗ
ಕಾಸ್ಟ್ಲಿ ಹೋಗ್ರೀ ಎಲ್ಲ
ಹೌದೌದ್ರೀ ಅದ್ರೆ ಸಿಮೆಂಟ್ ನ ಕಾಸ್ಟ್ ಆಗ್ಯ ಉಸ್ಸುಗ ಅಂತ ಸಿಗದಾಗೇರೀ
ಹಯ್ ಸಿಗೋದು ಬಾಳ ದುಡ್ಟ್ಟ ಇದ್ರಿ ಅಯೋ ಎಂಟ ಸಾವಿರ ಆಗದ್ರಿ ಅಪ್ಪ
ಯ್ದ್ ಒಳಿದೆ ಏನ್ರರಿ
ಹಾ ಒಳ್ಳದ್ರೀ
ಒಳ್ಳೆ ಸಿಗ್ತ್ರ ಹೊಸುಗ
ಈಗ್ತದ್ರೀ ಎಲ್ಲ ತುಟ್ಟಿಗಿದಿರ ಅದು
ಹೌದೌದ್ರಿ ಅದನ ಬಾಳ ಕಷ್ಟ ಅದ ಅಂದ್ರನು
ಆರಿ
ಮತ್ತೇನ್ ಕೆಲ್ಸ ಕಮ್ಮಿ ನೋಡದಾವನ್ರರಿ
ಸುಪ್ ಕಮ್ಮಿ ನಡದ್ರೀ
ಹೌದೌದ್ರೀ ನೀ ಏನು ಹೋಗಿರಿ ಅಲ್ರರಿ ಕೆಲ್ಸಕ್ಕೆ
ಇತ್ತಿಲ್ಲ ರೀ ನಾಳೆ ಬಾಂದನ ಕೆಲ್ಸ ಬಂದಗಿದ್ರಿ ಇಟ್ಟ
ನೀವ ಏನ್ರೀ ಗೌಂಡೆ ಹಗ್ರ ಏನ್ರೀ ಈಗ ಲೇಬರ್ ಮಾಡ್ತರಿಲ್ಲ
ಕಲೆ ಕೈತಿರಿ
ನಡದ್ರೆ ಹೆಂಗೆ ಇನ್ನು ಎಷ್ಟು ವರ್ಷ ಐತ್ರಿ ಕೆಲ್ಸ ಮಾಡಕತ್ತ
ತಿರುನಂಟು
ಹೌದೀ ಅಂದ್ರ ಇನ್ನೊಂದು ವರ್ ಎರಡ್ ವರ್ಷ ಪರ್ಫೆಕ್ಟ್ ಆಗ್ತದ ರೀ ನಿಮ್ಗೆ
ಆಗ್ತದೆ ಆಗ್ತದೆ ರೀ
ಅದ್ರನ್ ಹಾಕ್ಬೇಕ್ರಿ ಅಂದ್ರ ಜಲ್ದಿ ಕೆಲ್ಸ ಬೇಕಾದ್ರೆ ರೆಗ್ಯುಲರ್ ಇದ್ರೆ ಬರ್ತಾನ ಅಂತೇನ್ರಿ
ಹಾ ಹಾ
ಹ ಹೌದೌದ್ರೀ ಈಗೇಏನ್ರೀ ಎಲ್ಲ ಗೌಂಡೇರಿ ಹಾಕತ್ತಾರ ಲೇಬರ್ ಸಿಗ್ಲದಗೆ
ಹೌದ್ರಿ ಎಲ್ಲರ ಗೌಂಡಿ ಆಗ್ತನ್ ಗೌಂಡಿನಿ ಆಗ್ತಂತಾರೀ
ಹೌದ್ರಿ ಎಲ್ಲ ಲೇಬರ್ ಬಾಳಕ ಹ ಪೇಮೆಂಟ್ ಎಷ್ಟ ಅದ ರೀ ಗೌಡಿ
ಬಾಂಡೇರಿಗ ಆದ್ರರಿ ಒಂಬೈನೂರು ಆದ್ರರಿ
ಹ್ಮ ಒಂದ ದಿನಕ್ಕೆ ರೀ
ಒಂದಿನ
ಟೈಮಿಂಗ್ ಏನ್ರಿ ಹೋಗೋದು ಬರದು
ಟೈಮಿಂಗ್ ನೋಡ್ರೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಸಾಯಂಕಾಲ ಆರು ಗಂಟೆ
ಹ್ಮ ಶ್ಯಾಲ್ರಿ ಅದಕ್ ಏನ್ರೀ ಚೊಲಲ್ರ ಆರಾಮ್ ನಡಿತೇಲ್
ಅದಕ್ಕೆ ಸ್ವಾಮತ್ರಲಿ ಎಲ್ಲಿ ಹೊಟ್ಟಿ ಬದಕ್ಕೂ ವೈರನಾದ್ರ
ಹೌದ್ರಿ ಹೊರಗನೆಲ್ಲ ಈಗ ಸ್ಯಾಲ್ರಿ ಹೆಚ್ಚಗ ಆಗದ ಅಂದ್ರನ ಹೊರಗೆ ಎಲ್ಲ ಐಟಮ್ ಬಾಳ ತುಟ್ಟ ಆಗ್ಯವ್ರೀಗ
ಹೌದ ಹೌ ರ
ಹಂಗಾಗಿ ಎರಟ್ರಕ್ಕ ಬಂದ್ರ ಸಾಕ ಆಗಲ್ರಿ
ಆರ್
ಕೊಡ್ತಾರೀ
ತರ
ಲೇಬರ್ ಏನ್ ಮಾಡ್ಬೇಕರು ಕೆಲ್ಸ
ಕೆಲಸ ಅವ್ರ ಅವ್ರು ಏನಂತಾರೆ ಅದು ಮಾಡ್ಬೇಕಲ್ರರಿ
ಆದ್ರೆ ಕಲ್ಲಿಂದ ಕೆಲ್ಸದ್ರ ಬಾಳ ಕಷ್ಟ ಆದದನ ಅಂತನ್ರಿ
ಏ ಬಾಳ ಇರಾಣ ಅದ್ರಿ ಇಲ್ಲಿ ಬರೋದು
ಮ ಬ್ಯಾಸಿಗೆ ಬಿಸಿಲು ಜಾಸ್ರ ಕಲ್ಲು ಸುಡ್ತವ್ರಿ
ಏ ಸುಡ್ತಾರ ಎಲ್ಲ ಸುಟ್ಟ ಸುಟ್ಟ ಎಲ್ಲ ರಾಣ
ಹೌದೌದ್ರೀ ಮತ್ತೆ ಏನ್ ಮಾಡ್ಬೇಕಲ್ರೀ ಡೇಟಿ ಹಂಗೆ
ಮಾಡ್ಬೇಕು ಮಾಡ್ಬೇಕು ರೀ
ಏನ್ ಊಟ ಗಿಟ ಕೊಡ್ತಾರ ಅವ್ರೆ
ಎಲ್ಲ ನಾವ ಹಯ್ಬೇಕ ರೀ ಮಜ್ಲದ್ದ
ಮನೇದ ಬುತ್ತಿ ಒಯಬೇಕ್ ಏನ್ರೀ ಅವ್ರ ಏನ್ ಕೊಡಲ್ರಿ
ಅವರೇನು ಅವರೇನು ಕೊಲ್ಲಳ್ರಿ
ಹ್ಮ್ ಏನು ಬೋನಸ್ ಗನಸನ್ ಕೊಡ್ತಲ್ರ ಹಬ್ಬಕ್ಕ
ಎ ದಸರಾ ಕಡ ತರ ಒಂದ ಜೋಡ್ ಬಟ್ಟು ಕಡತರಷ್ಟ
ಅಷ್ಟೇ ರೀ ಮತ್ತೆ ಯಾವ ಅ ಒಂದೇ ಹಬ್ಬಾರೆ ಉಳದಿದಕ ಯಾವದಕ್ಕೂ ಇಲ್ಲ ರಿ
ಯಾವದಕ ಇಲ್ಲೋಡ್ರಿ
ಅಷ್ಟು ದೊಡ್ಡ ಪ್ರಮಾಣದ ಮೈಸರುಗಳು ಇಲ್ಲ ಅಂತನತೋರಿಕ್ರ ಹಳ್ಳ್ಯಾಗ
ಎಲ್ಲಾರು ಎಲ್ಲಾರು
ಬೆಂಗ್ಳೂರು ಕಡೆಗೆಲ್ಲ ಕೊಡ್ತಾರೆ
ಕಡೆ ಕೊಡ್ತಾರೆ ಕಡೆ
ಹ ಹೌಬ್ರ ಹೌದೌದು ಸಿಮೆಂಟ್ ಯಾವ್ದ ಯೂಸ್ ಮಾಡ್ತಾರ ರೀ
ಅಲ್ಟ್ರಾಡೇಕ್ರ
ಮರ್ ಬಂದಲ್ರಿ ಜಾಸ್ತಿ
ಅಲ್ಟ್ರಾಟ್ರ್ಯಾಕ್ ಒನ್ ನೋಡ್ರಿ
ಹೌದೌದು
ಹ್ಮ
ನೀವು ಉಳ್ದ ಬೇರಾವ್ರು ಸರಿ ಇಲ್ಲ ಅಂದ್ರ
ಹ ಅದೇ ಯೂಸ್ ಮಾಡ್ ತಗೊಂಡ್ರಿ ಅವ್ರಿ ಎ ಸಿ ಸಿ ಆದ್ರಿ ಜೆ ಕೆ ಆದ್ರಿ
ಹ್ಮ್
ಅವ್ರರಿ ಬಿರಲ ಅದ್ರರಿ
ಹ್ಮ ಯಾವ್ದ್ ಬೆಸ್ಟ್ ರಿ
ಇದೇ ಆಲ್ಟೋ ಟ್ರಕ್
ಹ್ಮ್ ಹ್ಮ್ ಅಂದ್ರೆ ಈ ಕಡೆ ದಾವ ಸದಸ್ಯ ಎಲ್ಲ ಅಂತೇನಂತನ್ಟು ಮತ್ತೆ ಅರಾಮಲ್ರು ಸರ್
ಬಿರ್ಲ ಸೂಪರ್ ಒಂದು ಆಗ್ತದೆ ರೀ ಅಲ್ಟ್ರಾ ಟ್ರಕ ಅಂತು
ಹ್ಮ ಹ್ಮ ಚಛತ್ತಗನ ಅದ ರೀ
ಚೆತಿಗೆ ಅಲ್ಟ್ರಾಟಕ್ ತೂ ಏನಲ್ರಿ ಅದ್ ಯಾವ್ದದ ಹ್ಮ
ಅಂತಲ್ ಜಾಸ್ತಿ ಅದೇನು ಆಂಗ್ಲಾರ ಎಲ್ಲ ಜಂತಿ ನ್ ಸೆಂಟ್ರಂಗ ಗಡಲ್ಲ ಅಂತರಿ
ಏ ಹೊಡಿತಾರೆ ಒಂದುಮತ್ತದ ಇಪ್ಪ ಮೂವತ್ತು ವರ್ಷ ಚ ತುಚ ಮೂ ಕ ಸ್ಟಾರ್ಟ್ ಆಗ್ತ
ಹೌದೌದ ರ
ಇಲ್ಲ ಎಲ್ರರಿ ಹಳ್ಳಿ ಜೀವನ್ದ ಒಂದ್ ದಿವಸ ಐತಿ ಕಟ್ಟದೀ ಮನಿ
ಹೌದು ಅದ್ರನ್ನ ಸ್ವಲ್ಪ ಸಿಮೆಂಟ್ ಹುಸುಗ ಎಲ್ಲ ಕರೆಕ್ಟ್ ಪ್ರಮಾಣದ ಹಾಕಿರ ಚತ್ ಕರೆಕ್ಟ್ ಬರ್ತರಿ ಸ್ವಲ್ಪ ಈ ಕಡೆ ಎಲ್ಲಾ ಮನ್ಸ ಮಂದ ಸ ಸುಗು ಮಂಚು ಸಿಮೆಂಟ್ ಹಾಕಿದ್ರ ಹೋಗ್ಬಿಡ್ತಾರೀ ಸತ್ ಐದಾರು ವರ್ಷದಾಗ ಹತ್ತು ವರ್ಷದಾಗ
ಮತ್ತ ರಿ
ಯೂರಿಂಗ್ನ ಕರೆಕ್ಟ್ ಮಾಡಸ್ಬೇಕ್ರೆ
ಹೌದ್ರ ಯೂರಿನ ಆಗಲ್ಲ ಕಡೆ ಕಡೆ ಚಲೋದ ಆ ಕಡೆ
ಅಲ್ಲಾ ಪ್ಲಾನ್ ಪ್ರಕಾರ ಮಾಡ್ಬೇಕ್ರೀ ಇಲ್ಲೆಲ್ಲಸ ಮನ್ಸ ಮನಾಗ ಮಾಡ್ತಾರ ಹಂಗಾಗಿ ಅವು ಕರೆಕ್ಟ್ ಬರಲ್ರಿ ಬಾಳಿಕ
ಆರನ್ ಪುನ್ ಚಲುಪಂದ ಪು ಚಾರ್ಫುಟ ಸಕರಿ ಬ ಟ್ಟ ಜಲ್ಲಿ ಒಂದ ಸಿಮೆಂಟ್ ಚೀಲಿರಿ
ಹಾ ಹ ಈ ತರ ಆಗ್ಬೇಕಕ್ ನೋಡ್ರಿ ಈ ತರ ಗೊತ್ತ ಹಾಕಿದಾರಮ್ಮ ಅ ಗರ್ಟ್ ಆತದೆ
ಆಗ್ತರಿ ಇಲ್ಲಿ ಎಳ್ಳಂದ್ ಜನ ದ್ತಿರ್ ಸ್ವಲ್ಪ
ಹ್ಮ್ ಸ್ವಲ್ಪ ಹೊ ಗೊತ್ತಾಗಿದ್ದಾರೆ ಗೊತ್ತಾಗಲ್ಲ ಅಂತಿ ನೀವು ಕೆಲಸ ಮಾಡತರಲ್ಲ ಗೊತ್ತಾತದೆ ನಿಮಗ ಮೂರ್ ನಾಕು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದ ಮ ಕರ್ಕೊಂಡ್ ಹೋತಲ್ಲ ಗೊತ್ತಾಗಲ್ರರಿ
ಗೊತ್ತಾಯಲ್ರಕ್
ಲ್ಲ ಸಿಂಗಲ್ ಫಿನ್ಷಿಂಗ್ ಏನ್
ಹ ಡಬಲ್ ಪ ಸಿ ಮಾಡ್ತಾರೆ ಶೆಲ್ಮಲ್ ಅಂತ ಬರ್ತವೆ ಒಂದಂದು ಅಂದು ರಪ್ಪು ಬರ್ತರಿ
ಹೌದ ಹೌದು ಹೊರಗ ಒಳಗ ಎಲ್ಲ ಎಲ್ಲಾ ಕಡೆ ಮಾಡ್ತಾರ ಅಂತನ್ ಪ್ರಾಸ್್ರ
ಹೊರಾಗ ಸಿಂಗಲ್ ಪನ್ ಸಿಗ್ರ ಒಳಗಲ್ಲ ಡಬಲ್ ಪಿನ್ಚಿನ್
ಹೌದೌದ್ರೀ ಇಲ್ಲ ಊರಾಗನ ಮಳೆ ಗಾಳಿ ಜಾಸ್ತಿ ರ ಮಾಡ್ಬೇಕಲ್
ಹ್ಮ್ ಹ್ಮ್ ಕಡನು ಮಳೆ ಇಲ್ಲ ರೀ ಮಳೆ ಮಳೆಯನಂಗ
ಈ ವರ್ಷ ಮಳೆ ಬಾಳ ಕಮ್ಮಿ ಆಯ್ತವ್ರೀ ಎಲ್ಲಾ ಕಡೆಗೆ ಏನ್ ಬರಗಲ್ಲ ಸೂಚನೆ ಆದ್ರೆ ಚಾಲ್ತೆ ಇಲ್ಲೋ ರೀ ಸರ್ ನಮ್ ಕಡೆನು ಮಳೆನೇ ಇಲ್ಲ
ಹೌದಾ
ಹ ಹ ಮತ್ತೆ ನ್ ನಿಮ್ ಕಡೆ ಬಂದ್ಮೇಲ್ ನಮ್ಗ್ ಬರ್ತೇನೆ ಅಂತನಿ
ಈ ಕಡೆಏನ್ ಇಲ್ಲ್ ಮಳೆನ್ಲ್ ಹರಾಣ ಬದ ಐದೈ ಹಾಕ್ಕಿರ ಹೊಲಾ ಮಾಡ ಕಂಡಿನಿ
ಹ್ಮ್ ಹ್ಮ್
್ರತ್ಕನ್ೀ ಒಂದ್ ಎರಡ್ ಎಕ್ರ ಒಂದ್ ಎಕ್ರ ಬಂದ ಅದ್ರ ಒಂದ ಎರಡ್ ಎಕ್ರ ಊರಿನ್ ಕಡೆಗ
ಏನ್ ಬೋರಲ್ಲ ಅ ಅತ್
ಬೋರಲ್ಲಿ ಏನ ಇಲ್ರರಿ ಒಣ ಬೇಸಾಯ ಅದ
ಏನಾದ್ರ ಇದ ಮಾಡ್ಸ್ಬೇಕ್ರೀ ನೀರಿಂತ ಮಾಡ್ಸ್ತಾರಲದ ಹೌ ಏನಂತಾರ ತೋಡ್ತಲ್ರಿ ತಗ್ಗ
ಹೌದ ಹೌದು್ರೀ ಮಾಲ್ ಮರ್ಸೌಕ್ರ ಗೌರ್ಮೆಂಟ್ಗೆ ಹಾಕಿವ್ರ ಅ ಏನ್ ಆಗ್ತನ್ರಿ ಅ
ಆಯ್ತ್ ಬರ್ತ ತೋ್ರರಿ ಮತ್ ಆಾಕ್ರರಿ ಅಂದ್ರ ಮಾಡಸಿ ಇಷ್ಟಂದ ಹ್ಮ ಹಾ
ಆಯಕರಿ ಆಗ್ತಂತ ಕೇಳೋಣ ಎಂದ ಆಗ್ತದಲ್ರಿ ಅದು
ಹೌದ ನಾಳೆ ಬರರಿ ಪಂಚಾಯತ್ ಕಡೆ ಬಟ್ಟಿಯಗ ಏನ್ ಮಾಡನ್್ರರಿ
ಹೌದ್ರಿ ನಾ ಎಷ್ಟ ಗಂಟಗ್ ಬರಲ್ರಿ ಹೌದಾದ್ರೆ
ಹ ನಾಳೆ ಅಷ್ಟನ್ ತೋ್ರರಿ ೋನ್ ಇಡಂದ್ರೀ
ಹಾ ಸರಿ ಸರಿ ಹೇಳ್ರಿ
ಟಕ್ ಹ್ಮ